ಹಲ ಕೇಳಿಸಸ್ತಿ ಹಲೋ ಕೇಳಿಸ್ತಿದ್ಯಾ ಹ್ಮ್ ಏನ್ ಮಾಡ್ತಿದ್ರಿ ಮಲ್ಗಿದ್ರ ಯಾಕೆ ಇಷ್ಟ
ಅಯ್ಯೋ ಇವತ್ ಪರೀಕ್ಷೆ ಇತ್ತು ನಿನ್ನೆ ಎಲ್ಲಾ ನಿದ್ದೆ ಇರ್ಲಿಲ್ಲ ತುಂಬಾ ಓದ್ಬಿಟ್ಟಿದ್ದೆ ಅದಕ್ಕೆ ಈಗ ಮಲ್ಗಿದ್ದೆ
ಪರೀಕ್ಷೆನಾ
ಅದೊಂದ ಪರೀಕ್ಷಾ ಪತ್ರಿಕೆನ ಹೋಗ್ರಿ ಏನು ಚೆನ್ನಾಗಿ
ಹ್ಮ ನನ್ಗೂ ಹಂಗೆ ಈ ಕಡೆ ತುಂಬಾ ಕಷ್ಟ ಕಷ್ಟ ಬಂದಿತ್ತು
ಹ್ಮ ನಮ್ಗೆ ಎಲ್ಲಾ ಪ್ರಶ್ನೆ ಪತ್ರಿಕೆನೂ ಹಿಂಗೆ ಬರ್ತಿದೆ ಅವ್ರು ಯಂಗ ಯಾಕ ಹೆಂಗ್ ಮಾಡ್ತಿದರು ಯಾವ್ ಯೋಚನೆ ಇಟ್ಕೊಂಡಿದಾರೋ ಅಂತಾನೇ ಗೊತ್ತಾಗ್ತಾನೆಲ್ಲ ನಂಗೆ
ಕೊಂಡ್ ಪ್ರಶ್ನೆ ಬದಕೆ ಮಾಡ್ತಿದಾರೋ ಏನು
ಯಾಕ ಹಿಂಗ್ ಮಾಡ್ತಾರೆ ಮಕ್ಳಿಗೆಲ್ಲ ಎಷ್ಟೊಂದ ಕಷ್ಟ ಕೊಡ್ಬಾರ್ದು ಅಷ್ಟು ಹದಿದ್ರು ಪಸ್ ಆವ ಆಗ್ತಿಲ್ವಲ್ಲ ನಂ ಕೈಲಿ ಅಂತ ಅನ್ಸ್ಬಿಡದೆ ಚಿತ್ರ ಕೊಡ್ತಿದ್ದಾರೆ ಅವರು ನ ನಿಜ ಅ ಬರುತ್ತೆ ಗೊತ್ತಾ ಎಷ್ಟು ಓದ್ತಿೀವಿ ಆದ್ರೂ ಪಸ್ ಆಗಷ್ಟು ಬರೆಯಕ್ ಆಗ್ತಿಲ್ವಲ್ಲ ನಮ್ ಕೈಲಿ ಅಂತ ಅಲ್ಲಿ ಹುಡುಕುದ್ರರು ಒಂದ ಒಂದ ಪ್ರಶ್ನೆಭೂತ್
ನಿಜ ನನಗೂ ಹಾಗೆ ಆಗಿದ್ದೆ ಗೊತ್ತಾ ಇವತ್ತು
ಹೌದು
ಮತ್ತೆ ನಿಮ ಪ್ರ ಅದೇ ಊಟ ಮಾಡ ಮತ್ತ ನಾನು ಮುದ್ದೆ ಮತ್ತೆ ಹೋಳ್ಗೆ ಚಪಾತಿ ತಿನ್ ಹೂ ಅದೇ ಹೋಳ್ಗೆ ಮಾಡಿದ್ರು ಇವತ್ತು ನನ್ನ ಸ್ನೇಹಿತೆ ಒಬ್ಬಳು ಮದ್ವೆ ಆಗ್ತಿದ್ದಾಳಂತೆ ಅದಕ್ಕೆ
ನಿಮ್ ಸ್ನೇಹಿತ ಮದ್ವೆೆ ಆದ್ರೆ ನಿಮ್ ಮನೇಲಿ ಹೋಳ್ಗೆ ಮಾಡ್ತ
ಹಾ ಹೌದು ಮತ್ತೆ ನನ್ನ ಸ್ನೇಹಿತ ನಮ್ಮ ಮನೆಯವರ್ಗೂ ಸ್ನೇಹಿತ ಅಲ್ವಾ ಅಲ್ಲ ಮನೆಯವರ್ಗೂ ಮಗಳು ತಾನೆ
ಹೌದು ಸ್ನೇಹಿತೆ ಮಗಳು ಎಲ್ಲಾ ಹ ಅಂದ್ರೆ ನೀವು ತಗೊಂಡ ಹೋಗ್ ೀರಾ ಅವರಿಗೆ
ಅಂದ್ರೆ ಇಲ್ಲ ಅವಳು ನಮ್ ಮನೆಗೆ ಬ ಇಲ್ಲ ಅವಳು ನಮ್ ಮನೆಗ್ ಬಂದಿದ್ಲು ಅದಕೆ ಮಾಡಿದೀದು ನೀವು ಮಾಯಿನಹಣ್ಣಿನ ಸೀಕರ್ಣಿ ಅಂತ ಗೊತ್ತಾ ಮಾವಿನ ಹಣ್ಣಿನ ಸೀಕರ್ಣಿ ಎಂತ ಮಾಡ್ತೀರ ನಮ್ ಕಡೆ ಹೂ ಅದ್ನ ಮಾಡಿದ್ವಿ ನಿಮ್ ಕಣ್ಗಳಂದ್ರೆ ಇಷ್ಟನಾ
ನಂಗೆ ಹಣ್ಣು ಎಲ್ಲಾ ಇಷ್ಟ ಆಗಲ್ಲ
ಹಾ ಮತ್ತೆ ಮತ್ತೆ ಕುರ್ಕುಲ್ ತಿಂಡಿ ಇಷ್ಟ ಗತ್ತ ಗೊತ್ತಾ
ಕುರ್ಕೂರೆ ತಿಂಡಿನೂ ಇಷ್ಟ ಆಗಲ್ಲ ನಂಗೆ ಏನು ಇಷ್ಟ ಆಗಲ್ಲ
ಮತ್ತೆ ಏನ್ ಇಷ್ಟ ಆಗುತ್ತೆ
ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗುತ್ತೆ
ಉಪ್ಪು ಚಾಕ್ಲೇಟಾ ಕಪ್ಪು ಸಿಹಿ ತಿಂಡಿ ಆ
ಅದ ಇಷ್ಟ ಆಗುತ್ತೆ
ಹಾ ನನ್ಗೂ ನನಗೂ ಕೂಡ ನನ್ಗೂ ಅದು ಕಪ್ಪು ಇದು ಇಷ್ಟ ಗುತ್ತೆ ಯಾಕಂದ್ರೆ ಅದಾನ ಅ ಅಂದ್ರೆ ಏನ್ ಗೊತ್ತಾ ಅದನ್ನ ತಿಂದ್ರೆ ಅದು ಒಳ್ಳೆ ಒಳ್ಳೆಯ ಅದು ನಮ್ಮ ದೇಹಕ್ಕೆ ಅದೇ ಒಂದು ಇದ್ರ ಕಲರ್ ಅಲ್ಲಿ ಬರುತ್ತೆ ಗೊತ್ತಾ ನೇರಳೆ ಬಣ್ಣದ ಕಲರ್ ಅಲ್ಲಿ ಅದೊಂದು ಸಿಹಿ ಚಾಕ್ಲೇಟು ಅದು ಅದು ಹಾಲಿನ ಅ ಅದೇನೋ ಬರುತ್ತೆ ಹಾಲಿನಮ ಏನೋ ಬರುತ್ತೆ
ಮಿಲ್ಕಿದಾರಾ
ಡೈರಿಲಿ ಮಿಲ್ಕ್ ಅದ್ ಅದ್ನ್ನ ತಿಂದ್ರೆ ದೇಹಕ್ಕೆ ತುಂಬಾ ಹಾನಿ ಆಗುತ್ತೆ ಅದ್ಕ್ಕೆ ನೀವು ಕಪ್ಪು ಸಿಹಿ ತಿಂಡಿನೆ ತಿನ್ನಿ ಆ ಚಾಕಲೇಟ್ ಅನ್ನೇ ತಿನ್ನಿ ಹೂ ಅದು ಚೆನ್ನಾಗಿರುತ್ತೆ ನಂಗು ಇ ಹ ಅದೇನ ಅದನ್ನ ಅದೇನ ಅಷ್ಟೊಂದು ಕಹಿ ಏನ ಇರಲ್ಲ
ಅ ಅಂದ್ರೆ ನನ್ಗೆಳ್ ತಿರು ಕೊ ಿ ಅಲ್ವಾ ಅವರು ಇಲ್ಲ ಇದು ಕಹಿ ಇರುತ್ತೆ ನಂಗೆ ಬೇಡ ಅಂತ
ಆದ್ರೆ ಏನು ಏನ್ ಗೊತ್ತಾ ಡೈರಿ ಮಿಲ್ಕ ಹೋಲಸ್ಕಂಡ್ರೆ ಆ ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿರುತ್ತೆ
ಹೌದು
ಹಹೂ ಆ ಡೈರಿ ಮಿಲ್ಕ್ ತುಂಬಾ ಸಿಹಿ ಸಿಹಿ ಸಿಹಿ ಆಗಿರುತ್ತೆ ಮೆ ಜಾಸ್ತಿ ತಿನ್ನಕ್ ಆಗಲ್ಲ ಅದನ್ನ ನಾವು
ನಂಗ್ ಇಷ್ಟಾನೇ ಆಗಲ್ಲಪ್ಪ ಎಲ್ರಿಗೂ ಡೈರಿ ಮಿಲ್ಕ್ ಇಷ್ಟ ಆಗುತ್ತೆ ಆದ್ರೆ ನಮ್ಗೆಲ್ಲ. ಹ್ಮ್ ಹ್ಮ್ ನಂಗ ಇಷ್ಟಾನೇ ಆಗಲ್ಲ ಡೈರಿ ಮಿಲ್ಕ್.
ಹೌದಾ.
ಹ ನನ್ ಗೆಳತಿ ಒಬ್ಳಿದಾಳೆ ಅವಳಿಗೆ ಈ. ಬರ್ಬನ್ ಅದ್ ಏನ್ ಇರುತ್ತ ಗೊತ್ತಿಲ್ಲ ಅದ್ರಲ್ಲಿ.
ಹೌದಾ
ಅ ಆ ಸಿಹಿ ತಿಂಡಿ ಇಷ್ಟ ಆಗತ್ ನೋಡಿ ಅವಳಿಗೆ ಎಲ್ಲಾದ್ರೂ ಹೋಗ್ಲಿ. ನಂಗೆ ಬರ್ಬನ್ ಇದಯ ಆತ್ರ ಕೇಳ್ತಾಳೆ ನಂಗೆ ನಗು.
ಹಂಗೆ ಇರ್ತಾರೆ ಹಂಗೆ ಇರ್ತಾರೆ ಗೆಳತಿಯರು. ನಮ್ ನನ್ ಗೆಳತತಿಗ ಮಾತ್ರ ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ಬಿಟ್ಟ ಇರಕ್ ಆಗಲ್ಲ. ಏನ್ ಮಾಡೋದ್ ಹೇಳಿ ಒಬ್ಬೊಬರಿಗ ಒಂದಂದ ಇಷ್ಟ. ಹ ನಂದ್ ಇಷ್ಟ ಐಡನ್ ಸಿಗದ್ರು ತಿನ್ಲಂಗೆ ಮಲ್ ಅದನ್ ತಿಂದ್ರೆ ಅಗ್ ನಿದ್ದೆ ಬರೋದು ಅನ್ಸೆ
ಹಾ ನನ್ನ ಗೆಳತಿ ಏನ್ ಗೊತ್ತಾ ಏನು ಈಗ ಡಯಾಟ್ ಮಾಡ್ಬೇಕು. ಸುಲ್ ದಪ್ಪ ಇರ್ತಾಳೆ ಸಣ್ಣ ಆಗ್ಬೇಕು ನಾನು ಅಂತ ಸ್ವೀಟ್ ಬಿಡ್ಬೇಕು ಅಂತ ಎಲ್ಲ ಅತ್ಕೊಂಡ ತಳೆ ಸಿಹಿಗ್ ಬಿಡ್ಬೇಕ ನೆಕ್ಸ್ಟ್. ಕೇಕ್ ಏನಾದ್ರು ನೋಡಿದಾಳ ಅಂದ್ರೆ ಆ ತಗೊಂಡು ತಿನ್ಬಿಡೋದು.
ಹೌದು ಇರ್ತಾರೆ ಆತರ ಒಬ್ಬೊಬ್ರು. ಅವ್ರು ಅಂತವ್ರು ಸಿಹಿ ತಿಂಡಿಗೆ ಯಾವಾಗ್ಲೂ ಮೋಸ ಮಾಡಲ್ಲ ಅಂತ. ಅಷ್ಟು ಅವರು ಲಾಯಲ್ ಆಗಿದ್ದಾರೆ ಸಿಹಿ ತಿಂಡಿಗೆ ಅಂತ ಅರ್ಥ.
ಲಾಯಲ್ ಹಾ ಆಣೆ ಮಾಡ್ತಾರೆ ಮತ್ತೆ ತಿಂತಾರೆ. ತಿನ್ನಲ್ಲ ಅಂತ ಆಣೆ ಮಾಡ್ತಾರೆ.
ಅವರೇ ಬಿಟ್ರು ಸಿಹಿ ತಿಂಡಿ ಬಿಡಲ್ಲ ಅನ್ನತ್ತೆ ಅವ
ಏನು ಅದ್ ಕರಿಯುತ್ತ ಅವ್ರನ ಬನ್ನಿ ಬನ್ನಿ ಅಂತ. ಅದ್ ಅವಾಯ್ಡ್ ಮಾಡ್ಬೇಕು ಮಾಡ್ಬಿಡ್ಬೇಕು ಅದು ಬಿಡ್ಬೇಕು.
ಹ್ಮ್ ಅದೇ ಏನು ಮಾಡಕ್ಕಾಗಲ್ಲ ಒಬ್ಬೊಬ್ಬ್ರ ಕೈಯಿಂದ ಅದೇ ನನ್ ಸ್ನೇಹಿತ ಹೇಳಿದ್ನ ನನ್ ಸ್ನೇಹಿತೆ ಅಂತ ಹೇಳಿದ್ನಲ್ಲ.
ಹ
ಅವಳಿಗೆ ಅವ್ಳಿಗೆ ಹೈಡ್ ಅಂಡ್ ಸಿಕ್ ತಿನ್ಲಿಲ್ಲ ಅಂದ್ರೆ.
ನಿದ್ದೆ ನಿದ್ದೇನೆ ಬರಲ್ಲ.
ಒಂದ ಮಾತಾಡಿ ಇದ ನಗೀರಿ. ನೀವ್ ನಗೀ ತಿದ್ರೆ ನನ್ಗೂ ನಗು ಬರ್ದಿದೆ ಇಲ್ಲಿ. ಅಂದ್ರೆ ಬಿಡಿ. ಪಾಪ ಅವ್ರಗ್ ದೃಷ್ಟಿ ಗಿಷ್ಟಿ ಆಗ್ಬಿಟ್ಟತ್ತು. ಅಲ್ಲ ಅವ್ರಗ್ ದೃಷ್ಟಿ ಗಿಷ್ಟಿ ಆಗ್ಬಿಟ್ಟತ್ತುು.
ಇಲ್ಲ ಹಂಗೇನ ಇಲ್ಲ ಅವ್ರಗೆ ಅದು ಎನರ್ಜಿ
ಎನರ್ಜಿ ಬೂಸ್ಟ್ ತರ.
ಹೌದು
ಅದನ್ ತಿನ್ಲಿಲ್ಲ ಅಂದ್ರೆ ನಿದ್ದೆ ಅನ್ನ ನಿದ್ದೆನೇ ಬರಲ್ಲ.
ನಿಮ್ಗೆ ಅಡುಗೆ ಎಲ್ಲ ಮಾಡಕ್ ಬರುತ್ತ.
ನಂಗ ಬರುತ್ತೆ ಸಾಮಾನ್ಯವಾಗಿ.
ಸಾಮಾನ್ಯವಾಗಿ ಎಲ್ಲರಿಗು ಬರುತ್ತೆ ನಿಮಗೆ ಅಂದ್ರೆ ಎಲ್ಲಾನು ಮಾಡ್
ಹ್ಮ್ ಬರುತ್ತೆ ನಂಗೆ ನಂಗೆ ಪಲಾವ್ ಮಾಡಕ್ ಬರುತ್ತೆ. ಏಷ್ಯನ್ ರಷ್ಯನ್ ಇಟಲಿಯನ್ ಒಂದ್ ನಿಮಿಷ ಕೇಳಿ.
ಹಾ ಹೇಳಿ ಕೇಳ್ತೀನಿ. ಹಲೋ. ಹಲೋ. ಹಲೋ.
ಹಾ ಈಗ್ ಕೇಳಿಸತಿದಯಾ.
ಎಲ್ಲಿ ಹೋಗ್ಬಿಟ್ಟಿದ್ದೀರಾ ನೀವು.
ಇಲ್ಲೇ ಇದ ಇಲ್ಲೇ ಇದ್ದೀನಿ ಸ್ವಲ್ಪ ಅದು ಇಂಟ್ರ. ಅಬ್ರ ಮಾಕ.
ಏನು ನಿ
ಅದೇ ನಂಗೆ ಇಟಾಲಿಯನ್ ರಷ್ಯನ್ ಇ ಇಂಡಿಯನ್, ಇದ್ನೆಲ್ಲಾ ಮಾಡಕ್ ಬರುತ್ತೆ ಹ್ಮ್.
ಇಟಾಲಿಯನ್ ಹೇಳಿ ಏನೇಏನ್ ಇದ್ ಮಾಡ್ತೀರಾ?
ಅದು ನಾವು ಹೂಕೋಸ್ ಅಂತ ಗೊತ್ತ ನಿಮ್ಗೆ ಹ ಅದನ್ನ, ಹ ನಾವು ಇದು ಮಾಡ್ಕೊಂಡು, ಇದು ಮಾಡ್ತೀವಿ ಉಪಯೋಗಸ್ಕೊಂತೀವಿ ಅದನ್ನ ನಾವು ಅದ್ರಲ್ಲಿ.
ಉಪ್ಯೋಗಸ್ಕೊಂಡು ಅದಕ್ಕೆ ಅಂದ್ರೆ ಅದನ್ನೇ ಕೊಟ್ಕಡ್ತ.
ಏನಿಲ್ಲ ಅದನ್ನ ನೀರೆಲ್ಲಾ ಕುದಿಸಕೊಟ್ಬಿಟ್ರೆ ಆಯ್ತು.
ನೀರೆಲ್ಲ ಕುದಿಸಕೊಟ್ಬಿಡ್ತೀರಾ ಅದಿಕ್ಕೆ ಖಾರದ ಪುಡಿ ಏನು, ಮಕ್ಕಲ್ವಾ?
ಕಡೆ ಜನ ಎಲ್ಲ,
ಅಂದ್ರೆ ಖಾರ ಎಲ್ಲ, ತಿನ್ನಲ್ಲ ಆದ್ರೆ ಏನಾದ್ರು ಆಗ್ತಾರ ಅಲ್ವಾ ಅದು ಅವ್ರ ಕಡೆ ಏನಾದ್ರು ಇರುತ್ತೆ ನಮ್ ಕಡೆ ಹೆಂಗ. ಕಾರದ ಪುಡಿ ಎಲ್ಲ ಇರುತ್ತೆ.
ಅದೇ ನಮ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತಾ ಹೆಸ್ರನೆಲ್ಲ ಹೇಳದ್ರೆ ಗೊತ್ತಾಗಲ್ಲ. ಅದಕೇ ಹೇಳೇಲಿಲ್ಲ. ಹ ಅದೇ ಹೆಚ್ು ಅಂತ ಅದ ಹೆಚ್ಚು ಅಂತ. ಇರುತ್ತೆ ಅದನ್ನ ನೀರಲ್ಲಿ ಅದನ್ನ ಅದ್ರಲ್ಲಿ ಹಾಕಿ.
ಹೌದಾ ಅಷ್ಟೇನಾ.
ಇಲ್ಲ ಜಾಸ್ತಿ ಇದೆ ಈಗ ಬೇಡ ಬಿಡಿ ಯಾಕೆ.
ಅರೆೇ ಪರವಾಗಿಲ್ಲ ಹೇಳಿ ನಾನು ಕಲ್ತ್ಕೋತೀನಿ ಅಲ್ವಾ.
ಬೇಡ ಬಿೇಡಿ ಕಲ್ಕೊಂಡ ಏನ್ ಮಾಡ್ತೀರಾ ಉಪ್ಪಿಟ್ಟ ಗಿಪ್ಪಿಟ್ ಮಾಡದ ಕಲ್ಕಳಿ.
ಉಪ್ಪಿಟ್ಟ ಯರಿ ನಾ್ ಯಾರು ತಿನ್ನೋದೇ ಇಲ್ಲ ಉಪ್ಪಿಟ್ಟ.
ಹೌದು ಪಲಾವ್ ಮಾಡದ್ ಕಲ್ಕಳಿ.
ಮಾಡದು ನಿಮಗಿಟ್ಟಲ್ಲಿ ಅಂದ ಹೇಳಕ್ ಬರಲ್ಲ ನಿಮ್ಗೆ ಪಲಾವ್್ದ ಹೇಳ್ತೀರಾ.
ಆ.
ಇಟಾಲಿಯನ್ ಹೇಳಿ ಅಂದ್ರೆ ಬ ಇಲ್ಲಾ ಈಗ್ ಬೇಡ ಅಂತೀರಾ ಪಲಾವ್್ದ ಹೇಳ್ತೀರಾ.
ಅದೇ ಪಲಾವದು ಬೇಡ ಇವತ್ತು ನಾಳೆ ಯಾಗಾದ್ೂ ಫೋನ್ ಮಾಡ್ದಾಗ ಹೇಳ್ತೀಿ. ತಿನ್ನಿ ತಗೊೊಳ್ಳಿ.
ಹಾ ಸರಿ ಸರಿ.
ನಾನ್ ನಾನ್ ನಿಮ್ಗೆ ಮ್ಯಾಗಿ ಮಾಡೋದ್ ಹೇಳ್ಕೊಡ್ಲಾ?
ಮ್ಯಾಗಿ ನಂಗೊ ಬರುತ್ತೆ.
ಹೌದಾ ಟೀ ಮಾಡೋದ್ ಹೇಳ್ಕೊಡ್ಲಾ
ನಂಗೆ
ಫಸ್ಟ್ ನೀರಲ್ಲಿ ಕುದ ಇಲ್ಲ ನೀರಲ್ಲಿ ಕುದಿಸಬಾರ್ದು ನೀವು ಹಾಲೆಲ್ಲ ಕುದಿಸ ಮಾಡ್ಬೇಕು ಹಂಗ ಹಂಗಿದ್ರಷ್ಟೇ ಚೆನ್ನಾಗಗುತ್ತೆ ನೀವು್ ನೀರೇ ಹಾಕ್ಬಾರ್ದು ಚಾಕೆ
ೇನ್್ರೀ ಮಾತಾಡ್ತಿದ್ದೀರಾ ನೀರ್ ಇದ್ರನೆೇ ರೀ ಚೆನ್ನಾಗಿರೋದು
ಹಾಲಲ್ಲೇ ಮಾಡ್ಬೇಕ್ರಿ ಕೇಟಿ ಚಾ ಏನ್ ಸಕತ್ತಾಗಿರುತ್ತೆ ಅನ್ಕೊಳಿ
ನಿಮ್ ಟೇಸ್ಟ್ ಚೆನ್ನಾಗಿಲ್ಲ ಹೋಗಿ
ಅಯ್ಯೋ ಒಂದ್ಸಲ ಕುಡ್ದ್ ನೋಡ್ರಿ ಅಪ್ಪಾ
ನೋಡ್ತೀನಿ ಇರಿ ಆಯ್ತು
ಹ್ಮ್ ಮತ್ತೆ
ಮತ್ತೆಲ್ಲ ಏ ನನ್ ಗೆಳ್ತೀರ್ನ ಕರಿತೀನಿ ಬನ್ನಿ ಬನ್ರೀ ಹೋಗೋಣ ಅಂತ ಅವರು ನಂಗ ಇಲ್ಲಾ ಮನೆಗ್ ಹೋಗ್ಬೇಕು ಇಲ್ಲ ನಾನು ಎಲ್ಲೋ ಹೋಗ್ತಿದ್ದೀನಿ ಇಲ್ಲ ನಂಗೆ ಹುಷಾರಿಲ್ಲ ಅಂತ ಕಾರಣ ಕೊಡ್ತಾರ ಅದಕ್ಕೆ ಎಲ್ಲಾದ್ರೂ ಹೋಗ್ರಿ ಅಂತ ಬಂದಿರ್ತೇನೆ ಮತ್ತೆ
ಹೌದಾ ಯಾವ್ ಸ್ಥಳ ಅಂದ್ರೆ ಇಷ್ಟ ನಿಮ್ಗೆ ಪ್ರವಾಸಕ್ ಹೋಗೋದ್ರಲ್ಲಿ
ಎಲ್ಲಾ ಸ್ಥಳಾನೂ ಎಷ್ಟೇ
ಜಾಗ ಯಾವ ಜಾಗಕ್ ಹೋಗ್ಬೇಕು ಅಂತ ಇದೆ ನಿಮ್ಗೆ
ಹಂಗಂತ ಏನಿಲ್ಲ
ಹೌದಾ ನಿಮ್ ಜೊತೆ ಮಾತಾಡನಂಗ ತುಂಬಾ ಖುಷಿ ಆಯ್ತು ಲಿಖಿತ ಅವ್ರೆ
ಹೌದಾ ಸರಿ
ಧನ್ಯವಾದಗಳು
ಹಾ ಧನ್ಯವಾದಗಳು